ಹಮ್ ಹಲೋ ಹಲೋ ಕೇಳಸ್ತಿಲ್ವಾ.
ನಮಗೆ ಚೆನ್ನಾಗೆ ಕೇಳಸ್ತಿದೆ. ಬ್ಲೂಟೂತ್ ಹಾಕೊಂಡಿದ್ದೆ.
ನಮಗೂ ಚೆನ್ನಾಗ ಕೇಳಸ್ತೈತಿ.
ನಾನ್ ಹೇಳಿದ್ದು ಬ್ಲೂ ಬ್ೂಟೂತ್ ಹಾಕೊಂಡಿದ್ದೆ ಬ್ಲೂಟೂತ್ ಹಾಕೊಂಡ್ರು ಕೇಳಸಲ್ವಾ
ಗೊತ್ತಿಲ್ಲಪ್ಪಾ ನಂಗ್ ನಾರ್ಮಲ್ ಇದದೆ ಮಾಡಿದ್ದೀನಿ ನಾನನ್ ಯಾವಲೂ ಹುಳ ಹಟ್ಟತ್ ಹಾಕಿ ಟ್ರೈ ಮಾಡಿಲ್ಲ
ನಾು ಯಾವಾಗ ಹ ಕಂಡ್ರೂ ಕೆಲ್ಸದೇ ಇಲ್ಲ ನನಗ್ ಕೇಳಸ್ತಿರ್ತದೆ ನನ್ ಜೊತೆ ಮಾತಾಡೋ್ರ ಕೇಳಸಲ್ವೇನು
ಫೋನ್ ಯ ಮೂಲೆಯಲ್ಲಿ ಇಟ್ಟಿದ್ದೀ ಹೇಳ
ಫೋನ್ ಕೆ ಗದ ಆಚೆ ಕೂತಿದ್ದೀವಿ ಅಕ್ಕಿ ಕ್ಲೀನ್ ಮಾಡ್ತಿದಿದ್ದಿ
ರಶನಕ್ಕೆ
ಹ್ಮ್ ಎಷ್ಟ ಉೂಳದ್ ಗೊತ್ತಾ ಕಪ್ಪು ಡ್ರಸ್ಸು ಕ್ಯಾ ಇಂಚ ಕ ಊಟದೆ
ಹಾ ಈ ತಿಂಗಳಾವ ಒ ತಿಂಗಳಾವ
ಈ ತಿಂಗಳವಲ್ಲ ಹೋದ್ ತಿಂಗಳವಲ್ಲ ಅದ್ರಿಂದಿನ ತಿಂಗಳವು
ಹ್ಮ್ ಎಷ್ಟ್ ತಿಂಗ್ಳಷ್ಟ ಹಾಕಿಟ್ಟಿದ್ಯಾ
ನಾಕು ಐದು ಆರು ಏಳು
ಹಬ್ಬಾ ವೆರಿ ಗುಡ್ ಮನೇಲ್ಲೇ ನನ್ನ ಮಾಡದ ಕಡಿಮೆ ಮಾಡಿದ್ಯಾನ
ಅಲೋ ಎಂತ್ದು ಅನ್ನ ಮಾಡಕ್ ಕಡಿಮೆ ಆಗಿಲ್ಲ ಕಾರ್ಡು ರೇಷನ್ ಕಾರ್ಡು ಅಂತದ ಕಾರ್ಡ್ ಆಗೈತೆ ಅದಿಕ್ಕೆ
ಓಹೋಹೋಹ ಹಂಗೆ ಎಷ್ಟ್ ಕೆಜಿ ಸಿಕ್ತದಂಗ್ರ
ರಾಗಿ ಕೊಡ್ಲಿಲ್ಲ ಅಂದ್ರೆ ತೊಂಬತ್ತ ನಾಕು ಎಷ್ಟು
ಹಾ
ರಾಗಿ ಕೊಟ್ರೆ ನಲ್ವತ್ ನಲ್ವತ್ತೈದನ
ಹಾ ರಾಗಿ ಎಷ್ಟು ಕೊಡ್ತಾರೆ
ರಾಗಿನೂ ಒನ್ ಎಷ್ಟು ಇರ್ತವೆ ಒಂದ ನಲ್ವತ್ ನಲ್ವತ್ತೈದು ಕೆಜಿ ಇರ್ತವೆ
ಹಾ
ರಾಗಿ ಕೊಟ್ರೆ ಕರೆಕ್ಟಾಗಿ ಒಂದ್ ತಿಂಳ ಆಗ್ತದೆ ಹಸಿಕ
ಇದಕ್ಕ ಅಂತ್ಯದ ಯಾವಾಗಯ್ತು ಬಿ ಪಿಲ್ಲಿಂದ
ಹ ಆಯ್ತು ಒಂದ್ ವರ್ಷ ಆಯ್ತ ಆಾಗ್ಲೆೇ
ಹಾ
ಬ್ಯಾಲ್ಕೆರೆ ಐತೆ ಬೇರೆ ಕಾರ್ಡ್ ಮಾಡಸ್ರಿ ನೀವು್ ನಾಲ್ಕ್ ಜನ ಅವ್ರಗೊಂದ ಕಾರ್ಡ್ ಆಗಿರ್ಲಿ
ಹಾ
ಅಂತ ಇದಾದ್ರು ಅಂತ್ಯದಿ ಆಗೈತೆ ಅಂತ್ಯದಿಯ ಕಾಡ್ಬೇಡ ಅಂತ
ಹಾ
ಜಗಪ್ಪಾ ಯಾವ್ದನ ಆಗ್ಲಿ ಹಾ ಚೇಂಜ್ ಮಾಡ್ಸಲ್ಲ
ಅತ್ಯದಿ ನ್ ಗೌರ್ಮೆಟ್ ಫೆಸಿಲಿಟಿರಲ್ ಅಂತ
ತೆ ಅದು ಅಕ್ಕಿ ಅಕ್ಕಿ ರೇಷನ್ ಇಷ್ಟು ಅಂತ ಫಿಕ್ಸು ಬೇರೆ ಅದಕ್ಕೆಲ್ಲಾ ತಲೆಗೆಿಷ್ಟು ಅಂತ ಕೊಡ್ತಾರಲ್ಲ
ಹೌದು
ಇದಕ್ಕೆ ಒಂದ್ ಕಾರ್ಡ್ಗ ಇಷ್ಟು ಅಂದ್ರೆ ಇಷ್ಟು ಜನ ಒಂದ್ ಕಾರ್ಡ್ ಅಲ್ಲಿ ಇಷ್ಟು ಇಷ್ಟು ಇಷ್ಟ ಇದ್ರೆ ಇಷ್ಟು ಅಂತ ಫಿಕ್ಸ್ ಅಂತೆ
ಓ ಹಂಗಗೆ ಅಂದ್ರೆ ಈಗ ನಿ್ ಮನೇಲಿ ಜಾಸ್ತಿ ಜನ ಇದ್ದೀರಲ್ಲಾ ಅದಕ್ಕೆ
ಹ್ಮ ಅದಕ್ಕೆ ಬೇರೆ ಕಾರ್ಡ್ ಮಾಡ್ಸಿದ್ರೆ ಇನ್ನ ಜಾಸ್ತಿ ಬತಾವ್ ರೇಷನ್
ಹಾ
ನೀದುೋ ಕಡಿಮೆಂತ
ಹಗೇನ್ ನೆಂಟು ಜನ ಇದ್ದೀರಾ
ಹ್ಮ್
ಅಕ್ಕಿ ಆರಾರು ಅಂತಂದ್ರೆ ಎಂಟ ನಲವತ್ತ ಎಂಟರ ನಲ್ವತ್ತೆಂಟು ಕೆಜಿ ಅಕ್ಕಿ
ಹ್ಮ್
ಹ್ಮ್ ಇಲ್ಲ ಏನ್ ಹತ್ತತ್ ಕೆಜಿ ಕೊಟ್ಟದ್ರೆ ಅವವಾಗಿನ್ಲೆಕ್ಕ ಆಗದಪ್ಪ ಎಂಬತ್ ಕೆಜಿ ಈಗೆಲ್ಲ ಐದ್ ಕೆಜಿ ಕೊಡ್ತಾರ ಐದ್ ಕೆಜಿ ಸಾಕತವಲ್ಲ
ಸಾಕು ಇಷ್ಟ ಕೊಟ್ರೆ ಸಾಕು ಮಸ್ತ್ ಆತತನ್
ಹಾ ಅಾಕ ಒಂದ್ ಎಡ್ ತರ ಸವಣ್ ಕೇಳಸ್ತತೆ
ನಾನೀಗ ಅಂದ್ರಾಡ್ತಿಲ್ಲ ಕೈಲಿ ಇಟ್ಕೊಂಡಿದ್ದೀನಿ ಸುಮ್ಮ್ನೆ
ಹಾ
ನೆನ್ನೆ ಅವ್ಳಗೊಂದು ಚೀಲ ಕೊಟ್ಟೆ
ಯಾರಿಗೆ
ಕವಿಗೆ
ಅವಳಂದ್ರೆಷನ ಕ ಉಂಟಾಳ
ಶನಕಿ ಉಣ್ಣಕ್ಕಿಲ್ಲವಾ ದೋಸೆಗೆ ಇಡ್ಲಿಗೆ ರೊಟ್ಟಿಗೆ
ಅವ್ರವೇನತಂತೆ
ಅವ್ರ ಕಾರ್ಡ್ ಕ್ಯಾನ್ಸಲ್ ಆಗದಲ್ಲ
ಯಾವಾಗ
ಆಗ್ಲೆೇ ಮೂರ್ನಾಕ್ ತಿಂಳ ಆಯ್ತು ಬಾಬಾ ಟ್ಯಾಕ್ಸಿ ಕಟ್ತಾರಲ್ಲ
ಹಾ
ಐಟಿ
ಹಾ
ಐ ಟಿ ರಿಟರ್ನ್ ಐ ಟಿ ರಿಟರ್ನ್ ಮಾಡ್ಸತೆ ಅವ್ರಗ
ಹಹೋ ಹೌದಾ
ಹ್ಮ ಇಲ್ಲಿ ಸೌಜನ್ಯ್ದ ಕ್ಯಾನ್ಸಲ್ ಆಯ್ತು ಅವ್ರ ಮನೆದು ಆಮೇಲೆ ಅವ್ರ ಬಾವ ಅವ್ರದ್ದು ಸೌಜನ್ಯವರ ಬಾವ ಅವ್ರದ್ದು ಕ್ಯಾನ್ಸಲ್ ಆಯ್ತು ಒಂದು
ಹಾ
ಆಮೇಲೆ ಬರ ಕೆರೆಯವ್ರ್ದು ಕೆನ್ಸಲ್ ಆಯ್ತು
ಅವರ್ದೇಕೆ ಕ್ಯಾನ್ಸಲ್
ರಶ್ಮಿ ಐ ಟಿ ಕೋರ್ಸ್ ಮಾಡ್ತಾಳಲ್ಲ ಅವಳು ಸ್ಯಾಲ್ರಿ ಜಾಸ್ತಿ ಬರ್ತದಲ್ಲ
ಎಷ್ಟು ಬರ್ತದೆ
ಅವಳಿಗೆ ಒಂದ ತೊಂಬತ್ತು ತೊಂಬತ್ ನಾಕ ಇರ್ಬೇಕು
ತಿಂಗಳ
ಹ್ಮ್
ಹಾ
ಅದು ಇನ್ನನ್ ಟ್ಯಾಕ್ಸ್ ಕಟ್ಟಾಗೆ ಆತದೆಲ್ಲ ಕಟ್ಬೇಕಲ್ಲ ಅವರು
ಹಾ
ಹ ಇಷ್ಟತನ್ ಇದ್ ಮಾಡಿರ್ಲಿಲ್ಲ ಕಾರ್ ತಗೊಂಡ್ಮೇಲೆ ಐಟಿ ಇದ್ ಮಾಡ್ತಾವಳೆ
ಹಾ ಹ್ಮ ಕಾರ್ ತಗೋಬೇಕ್ರ ಮಾಡಸ್ಲೇಬೇಕಿತ್ತಲ್ವಾ
ಹ್ಮ ಅವರು ಬುದ್ಧಿವಂತ ಏನ್ ಮಾಡೋ ಬತ್ತ ಕ್ಯಾನ್ಸಲ್ ಆದ್ಮೇಲೆ
ಹಾ
ಒ ಹೆಸರಿಂದ ತೆಗ್ದಾಕ್ಬಿಟ್ಟು ಅಮ್ಮಮ್ಮಗ ಇಬ್ಬರು ಕಾಡ್ ತಿರ್ಗಾವ ಇದ ಮಾಡ್ಸ್ಕೊಂಡರು
ವೆರಿ ಗುಡ್ಡ್ ಅದು ಉ ಒಂದರ ಲಕ್ಷಣ ಹಾ
ಏನೋ ಅವರ ಮನಾಗ ಅನ್ನ ತಿನ್ನೋರು ಯಾರು ಇಲ್ಲ ಜಾಸ್ತಿ ಅವ್ಳವರ ರಶ್ಮಿ ನೈಟ್ ಮುದ್ದೆ ತಿಂದ್ರೆ ಅನ್ನ ತಿನ್ನಲ್ಲ
ಹ್ಮ
ಬೆಳಿಗ್ಗೆ ಹೊತ್ತು ಈ ಸಾಲಾಡು ಆಳು ಮುಳು ಅಂತೇ ಊಟ ಅವನು ತಿನ್ಕೊಂಡಿರ್ತಾಳೆ ಹಣ್ಣುಗಳು ಅವು ತರಕಾರಿ ಹಸಿ ತರಕಾರಿ ಅಂತ ಇನ್ನದೇ ಎರಡು ಟೈಮ್ ಊಟ
ಹಾ
ಅವನ್ ಮನನು ಅಷ್ಟೇ ತಿಂದ್ರ ಒಂದ್ ಸ್ವಲ್ಪ ಅನ್ನ ತಿಂತಾನ ಅಷ್ಟೇ
ಹಾ
ಮೂವತ್ತು ಮನೆಗೆ ಇರಕ್ತಲ್ಲ ಎಮನ್ ಅಷ್ಟೇ ಓದ್ತೀನಿ ಅಂದ್ರೆ ಎರಡು ಟೈಮ್
ಹಾ
ತಿಿಂದ್ರಿ ಊರು ಅನ್ನೋ ತಿನ್ನದ
ಹಾ
ಇನ್ನು ಅಜ್ಜಿ ಒಂದ ಅನ್ನ ಇದದ್ನಷ್ಟು ತಿಂದನ್ ಬಿಡ್ತದನ್ನು
ಹ್ಮ್ ಮಾರ್ಕೇತಾರೆ ಏನ್ ಇದ್ ಮಾಡ್ತಿದಯಾ ಸೌಂಡ್ ಬರ್ತೈತೆ
ನಿಲ್ಲಸ್ತೇವೆ ಆದ್ರೂನು ಕಾಡ್ಬೇಕು ಅಂತೇಳಿ ಕಾರ್ಡ್ ಬೇಕು ಅಂತ ಹೇಳಿ ಮತ್ತೆ ಮಾಡಸ್ಕೊಂಡಿದೀನಿ ಅಂದ್ರು ಕ್ಯಾನ್ಸಲ್ ಆದ್ಮೇಲೆ ಹೆಂಗ ತಿಗ ಮಾಡ್ಕೊಟ್ರು ಅಂತ ನಾನ್ ಕೇ
ಹ್ಮ್ ಅವ್ರ ಹೆಸರನ್ನೇ ತಗ್ದ ಕ್ಯವರೆ ಎಂತಲ್ಲ ರಶ್ಮಿ ಹೆಸ್ರ ತಗ್ದಾಕ್ಯವರ ಎಂತ ಅಲ್ಲ ಅದಕ್ಕೆ ಮಾಡೈತೆ ಈಗಿಯವರಿಬ್ ಹೆಸ್ರಗೆ
ಹೆ ಹ
ಹೆಸರು ಇದಾಗಿರ್ಲಿಲ್ಲ ಅಂದ್ರೆ ಏನಾಗ ಆ್ತರ್ಲಿಲ್ಲ
ಹಓ ಇವ್ರ ಬಿಟ್ಬಿಟ್ರತ್ತ ಸೌಜನ್ಯಲ್ ಊಟ ಆಯ್ತು
ಏನ್ ಮಾಡಿದ್ದೆ
ಬೆಳಿಗ್ಗೆ ಟೊಮೊಟೊ ಬಾತ್ ಇತ್ತು ಅದೇ ತಿಂದೆ
ಮಧ್ಯಾಹ್ನ ಅಡಿಗೆ
ಇದ್ಯಾನ ನೆನ್ನ ನೀನ್ ಮಾಡಿದ ಸಾರ್ ಇವತ್ತು ನಾನ್ ಮಾಡಿದ್ದೀನಿ ಅಷ್ಟೆ
ಏನ್ ಸೊಪ್ಪನ್ ಸಾ ರಾ
ಅ ಮೊಳ್ಕೆ ಹಳಿ ಕಳ್ಳು ಸೊಪ್ಪು ಹಾಕಿ ಬರ್ಸಾರ್ ಮಾಡ್ರ
ಹ್ಮ ಹ ಮತ್ತೆ
ಮತ್ತೆ ನನ್ ಸಮಾಚಾರ
ಹೇಳ್ಬೇಕು
ಎಲ್ಲಿನ ಮುಲ್ಲಿಕರ ಇನ್ನೂ ಬಂದಿಲ್ ಬಸೌಂಡೇ ಇಲ್ಲ
ನಲ್ಲೇ ಇ ಬಂದಿಲ್ಲ ಬರದೇನಿದ್ ನಲ್ಕು ಮುಕ್ಕಾಲು ಐದ ಗಂಟೆ ಹತ್ತತ್ರ ಬರ್ನೆ ಬ್ಬಿಟ್ಟ ಬಟ್ ಇಂಟ್ರೆಸ್ಟ್ ಚೇಂಗ್ ಮಾಡ್ಬಿಟ್ಟು ಮತ್ತತ್ ಪಟ್ಟ ಅಂತ ಓಡತಾನ ಟ್ಯೂಷನ್ಗೆ ಅಣ್ಣ ಇಲ್ಲ ಅಂತ ಅಣ್ಣನ್ ಸಲ ಇವ್ನ್ ಕಲ್ತವನೇ ನನ್ ಮಗ
ಹ್ಮ ಅವನಲ್ಲಾ ಅಂತ ತಕ್ಷಣ ಕರೆಕ್ಟ್ ಆಗಿ ಅವಾವನು ಹಂಗೆ ಸ್ಕೂಲ್ಂದ ಬರೋದಕ್ಕೂ ಹಂಗೆ ಇನ್ ಮಾಡೋನು ಬಂದ ತಕ್ಷ್ ನಾವ್ ಡ್ರಸ್ ಚಂಜ್ ಮಾಡ್ಬಿಟ್ಟು ಟೂಷನಿಗೆ ಕೊಡಗನು ಟೂನ್ ಮುಗ್ಕಿಟ್ಟ ಅಲ್ಲೊಂದಷ್ಟೊ ತಟ ಆ ಇಡ್ಬಿಟ್ಟ ಬರೋನು ಇವನು ಸೇಮ್ ಅದೇ ಮಾಡ್ತವನೆೆ ಬೆಳಗ್ಗೆವನನೆ ಎಂಟಂಟೆರೆಗೂ ಬಿತ್ಕಳೊಂಡೆ ಈಗ ಇವನ ಎಂ ಗಂಟವರೆಗಂಚೊಳ ಶುರು ಮಾಡ್ಯವನೆ ಹ್ಮ್ ಕೇಳ್ರ ಇಲ್ಲ ಕೆಳಗಡೆ ಮಂಕಂಡ್ರಿ ಏನೋ ಚೆನ್ನಾಗ್ ನಿದ್ದೆ ಬರ್ತದೆ ಅಂತಾನೆ
ಇವನ ಈಗೀಚೆ ಮಲ್ಲಿಕತಾನ
ಅವಾಗ್ಲೂಹೊರಗಡೆನೆ ಮಲಗ್ತಿದ್ದು ಇವನ್ ದಿವನ್ ಕಟ್ಲೆ ಮಲ್ಗಾನ ಒಂದ್ ಕೆಳಗಡೆ ಮಲ್ಗಾನ
ಹ್ಮ
ಕೆಳಗಡೆ ಮಲಿಕೆತಿರ್ಲಿಲ್ಲ ಮಲ್ಗ್ ಕೇಳೋ ಕೆಳಗಡೆ ಅಂತ ಅಂದ್ರೆ ಇಲ್ಲ ಅವನು ಒದಾಡ್ತಾನೆ ಅಂತಂದಬಿಟ್ಟು ಮೇಲ್ ಮಲಿ ಕೇಳೋ ಆಮೇಲೆ ಅವ್ನ್ ಫ್ಯಾನ್ ಗಳಿ ಕರೆಕ್ಟ್ ಫ್ಯಾನ್ ಕೆಳಗಡೆಕ್ ಮ ಕೇಳನು ಇವನು ನಂಗ್ ಫ್ಯಾನ್ ಗಳಿ ಬರಾಕ್ಲ ಅಂತ ದಿವಾಕಟ್ ಮೇಲ್ ಮಲಕೊಂಡ್ರೆ ಸರಿ ಬರಕ್ಲ ಕೆಳಗಡೆ ಮಲಕೊಂಡ್ರೆ ಬರ್ತದೆ ಇದ್ ಮಾಡ್ರ ಅಂತ ಅಂದ್ರೆ ನನಗ್ ಫ್ಯಾನ್ ಗಳಿ ಬರಕಲ್ಲ ಒ ಒದ್ದಾಡ್ತಾನೆ ಅಂದಕೊಂಡು ಇವನ್ ಮೇಲ್ ಮನೆ ಒಂದ್ ಕೆಳ ಮುನಿ ಕೇಳೋನು ಇವಾಗ ಏನಿಲ್ಲ ಬರರಿ ಒಂದ್ ಚಾಪೆ ಹಸ್ಕೇತಾನನೆ ಚಾಪೆ ಬೇಸ್ಕಬಿಟ್ಟು ಮಲ್ಕತಾನೆ ಎಂಟು ಗಂಟೆ ಆದ್ರೂ ಎದಳಕಲ್ಲ
ಹ್ಮ ಆಮೇಲೆ ಏನಾರು ಯಾಕ್ ಟೈಯತಲ್ಲ ಸ್ಕಲಲಿ ಹೋಗಕ್ ಎಷ್ಟ ಆಯ್ತ ಟೈಮ್ ಅಂದಾಗ ಅವಾಗ ಬಂದ್ಬಿಟ್ಟು ನೀರ್ ಬಿಸಿ ಇಟ್ಟುಬಿಟ್ಟು ಸ್ನಾನ ಮಾಡ್ಕ ಕರೆಕ್ಟ್ಗ ಒಂಬತ್ ಇಪ್ಪತ್ತು ಒಂಬತ್ ಇಪ್ಪತ್ತೈದು ಕೊಡ್ತಾನೆ ಸ್ಕೂಲಿಗೆ
ಪಾಪ ಮಗಿಗಿಲ ವಾರಕ್ಕ ಒಂದ ದಿನ ಆಟ ಆಗೋಯ್ತು
ಯಾರಿಗೆ
ಶ್ರೀಧರಗೆ
ಏಕೆ
ಇನ್ನೊಂದ ದಿನಾ ಎಲ್ ದಿನಾ ಆಟಾಡಕ್ ಬಿಡ್ಸರ್ ಅಂತ
ಹ
ಹೌದಾ
ಹ್ಮ್ ಕಾಲೇಜ್ ಮುಗದ್್ಮೇಲೆ ಇದು ಎಂತ್ರ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ವರೆಗೂ ಆಟಾಡ್ತೀವಿ ಅಂತ ಅನ್ನಪ್ಪ ಅವತ್ತು
ಹೌದಾ ನಾನೆಲ್ಲ ಭಾನವಾರ ಒಂದ ದಿನ ಅನ್ಕೊಂಡೆ
ಇಲ್ಲ ಸ್ಯಕ್ ಸಂಜೆ ಸ್ನಾಕ್ಸ್ ಟೈಮ್ ವರ್ಗೂನು ಆಟ ಆಡೋದಂತೆ ಸ್ನಾಯಕ್ಸ್ಗೆ ಇದ ಮಾಡ ಮಕ್ಕ ಬಿಟ್ಟಗ ಸ್ನಾಯಕ್ಸ್ ತಿನ್ಬಿಟ್ಟು ಆಮೇಲೆ ರೂಮಿಗ್ ಹೋಗೋದಂತೆ ರೂಮಿಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಏಳ ಗಂಟೆಗೆ ಏಳವರೆಗ ನೋ ಓದ್ ಕೇಳಕ್ ಬರೋದು ಅಂದ ಏನ್ಕಂ ಅವ್ರಗೇನೋ ಓದ್ ಕೇಳೋದು ಮತ್ತತ್ ಎಂಟು ಗಂಟೆಯಿಂದ ಏ ಊಟ ಊಟ ಆದ್ಮೇಲೆ ಮತ್ ಹತ್ ಗಂಟೆ ಹತ್ತವ್ರ ಅವ್ರಿಗೆ ನ ಓದ್ಳೋದು ಕುತ್ಕೊಂಡು ತಂದಪ್ಪ ಇದ್ ಮಾಡ್ತಾರೋ ಅಸ್ಟ್ಲ್ ರೋಲ್ಸ್ಗಳು ಅರ ಇರ್ತವೆ ಬಟ್ ಅದ್ರ ಹುಡುಗಿರಿ ಈಗಂತೂ ಬಿಡಲ್ಲ ಹುಡ್ಗಿರ್ನಂತು ಅವ್ರು ಕಾಲೇಜ್ ಮುಗತಷ್ಟ ನವ ಆಸ್ ಒಳಗಡೆ ಇದ್ ಮಾಡಿ ಬಿಡ್ತಾರೆ ಹೊರಗಡೆ ಬಿಡಲ್ಲ ಅವ್ರರಿಗೆ ಆಟಾಡಕೂ ಬಿಡಲ್ಲ ನಾವು ಆಟಾಡ್ತೀವಿ ಅದ್ರಂದ ಬಚಾವಾಗಿದೆ ಒಪ್ಪ ಸ್ವಲ್ಪ ಸ್ ಬೇಜಾರ್ ಕಳಿತದ ಇಲ್ಲಂದಿದ್ರೆ ಯಾರ ರೂಮ್ ಒಳಗಿರವು
ಕೇಳ್ದ ಹಾಸ್ಟ್ಲ್ ಹೋಳಿಕ್ಕೆ ಕ್ಲಾಸ್ ಮುಗಿದ್ಮೇಲೆ ಹಾಸ್ಟ್ಲ ಹೋಳಿಕ್ ಹೋದ್ರೆ ಅವರು ತಿರುಗಾ ಬೆಳಿಗ್ಗೆ ಕ್ಲಾಸ್ ಎಂತ ಚಿಗುರದ
ಹೌದು ಅದಕ್ಕೆ ಒಳೆ ಸೆಂಟ್ರ ಸೆಂಟ ಜೈಲಿ ಕೂಡಕ್ ತಂಗ ಆಕ್ತಾರ ಯಾರ ಇದ ಮಾಡ್ತಾರಲ್ಲಿ ಅಂತಾನೆ ನೋಡಣ ಏನ್ ಮಾಡ್ತೇನೆ ಅಂತ ಬಂದಾಗ ಗೊತ್ತಾಗ್ತದೆ
ಹ ಏನ್ ಮಾಡ್ತೇನೆ ಇರಕಲ್ಲ ಇದೊಂದ್ ವರ್ಷ ಇರ್ತೀನಿ ಅಂತಂತದ
ಹಸ ಹೊ್ದ ಕಳ್ಸದ್ ಇನ್ನೊಂದ ವರ್ಷಕ್ಕೆ ನಡಿಯಪ್ಪ ಅಂತ ಈ ವರ್ಷದರ್ಗೂ ಆಯ್ತಾಯಯ್ತ ಅನ್ ಕೇಳೋದು
ಹ್ಮ್ ಹ್ಮ್
ತ್ತ ನೋಡಣ ಸರಿ ಆಯ್ತಿರ ಮಾಡ್ತೀನಂತೆ
ಹ್ಮ್ ಸರಿ